ಹಲೋ
ಹಲೋ
ಏನ್ಡದಪ್ಪಾ ನವೀನ
ಏ ನಮ್ದೇ ನಡತದಪ್ಪಾ ಎಲ್ಲಾ ನಿಮ್ದ ದೊಡ್ಡ ಮಂದದ ನಿಮ್ದ ನಡತೈತಿ
ಏನಪ್ಪಾ ಫೋನ್ ಇಲ್ಲ ಏನಿಲ್ಲಾ ಎಕಡಿ ಏನ ಇಲ್ಲ ಎಕಡೆ ಹೋಗಿದ್ದಿ ಕಟ್ಟಲಾ
ಏ ನಾನು ಒಂದ್ ನಾಲ್ಕೈದ್ ದಿನ ಇಲ್ಲಿ ಥೈಲ್ಯಾಂಡಿಗೆ ಬಂದಿದೀನಿ ಟ್ರಿಪ್ಪಿಗೆ
ಅ ಮಸ್ತ್ ದೂರ ಹೋಗಿದ್ದಿ
ಏ ಹಂಗೆ ಒಂದು ಜಾಗಪಾಟ್ ಹೊಡದ್ ಬಿಿಡ್ದ ನನ್ಗೆ ಮೊನ್ನೆ ಕೇರಳಕ್ಕೆ ಹೋಗಿದ್ದೆ
ಹಾ
ಕೇರಳಕ್ಕೆ ಹೋದಾಗ ಏನಾಗೈತಿ ಅಲ್ಲೆಲ್ಲಾ ಲಾಟ್ರಿ ಟಿಕೆಟ್ ಲೀಗಲ್ ಅಂತಲ್ಲ ಅಲ್ಲಿ ಸಿಗೋದು
ಹೌದೌದು ಸಿಗ್ತಾವ ಅಲ್ಲಿ
ಲಾಟ್ರಿ ಟಿಕೆಟ್ ಮಾರೋದು ಗೌರ್ಮೆಂಟ್ ರೂಲ್ಸ್ ಮಾಡಿರ್ತಿ ಅಂತಲ್ಲ ಅದೇನ್ ಕಾನೂನು ಬೈರಲ್ಲ ಕಾನೂನ್ ರೈತಾನೇ ಅಂತ ಹೇಳ್ಬಿಟ್ಟು ಏನೋ ರೂಲ್ಸ್ ಐತಂತ ಅಲ್ಲಿ
ಹೌದು
ನಾನ್ ಹೋದಾಗ ಸುಮ್ನ ಒಂದು ಯಾವ್ದಪ್ಪ ಐ್ ಕೋಟಿ ರೂಪಾಯಿ ಲಾಟ್ರಿ ಟಿಕೆಟ್ ತಗೊಂಡ್ಬಿಟ್ಟಿನಿ ಅದಕ್ಕೆ ಎಷ್ಟು ನೂರ ಎಂಬತ್ ರೂಪಾಯಿ ನಿತ್ತು
ಹ್ಮ್ ಹ್ಮ್ ನೂರ ಎಂಬತ್ ರೂಪಾಯಿ
ನೂ ಎಂಬತ್ತು ರೂಪಾಯ ಕೊುಲ್ಯಟ ಟಿಕೆಟ್ಗ ಬಂದಿ ಅದೇಏ ವಕ್ ಒನ್ ಸಾರಿ ಅಷ್ಟೇ ಓಪನ್ ಮಾಡತಾರ ಅಂತ ಲಾಟರಿ ಟಿಕೆಟ್
ಹ್ಮ್
ಅದು ನನ್ ಅದೃಷ್ಟ ಎಂತ್ ನೋಡು ಅದು ಲಾಟ್ರಿ ಟಿಕೆಟ್ ಅಲ್ಲಿ ನನಗ್ ಯಾವ ಲಾಟಿ ಟಿರ್ದ ಅಂದ್ರೆ ಅದೇ ನಂಬರ್ ಬಂದ್ಬಿಟ್ಟೈತಿ
ಅವವ ಅಂದ್ರ ಜಾಾಗಪಟ್ ಅಂದ್ರ
ಜಾಕ್ಪಾಡ್ ಕೇಳ್ತಾನ ಐದ್ುವರ್ ಕೋಟಿ
ಬಬ ಆಯ್ತ್ ಕೈಗ್ ಸಿಗಲ್ಪಾ ಆಯ್ತ್ ನೀನೀಗ
ಹಾ ಅದು ಮತ್ತ ಅದ್ರೊಳಗೆ ಏನೋ ಹೆಲ್ಪ್ಲೈನ್ ನಂಬರ್ ಇತ್ತ
ಹಾ
ಮತ್ತ ಫೋನ್ ಮಾಡ್ದ ಫೋನ್ ಮಾಡಿ ಇದೆ ನನ್ನ ಹತ್ರ ಲಾತ್ರಿ ಟಿಕೆಟ್ ಅಂತಿ್ಫೋಟೋ ಹೊಡದ ಹಾಕಿದೆ ಫೋಟೋ ದಾಗನ ಇಲ್ಲ ಸರ್ ಫೋಟೋ ಎಲ್ಲ ನಡಿಯಲ್ಲ ನೀವೇ ಬರ್ಬಕ್ ಅಂತಂದ್ರು ಹೋದ್ನಪ್ಪಾ ಕೇರಳ ಹೋದೆ ಅಕೌಂಟ್ ಡಟೇಲ್ಸ್ ಎಲ್ಲ ತೊ್ರರು ಅದ ಟ್ಯಾಕ್ಸ್ ಏನ್ ಕಟ್್ರ ಟ್ಯಾಕ್ಸ್ ಎಲ್ಲ ಕಟ್ ಮಾಡಿ ಹಾಕ್ರು
ಅದ ಏನ್ ಟ್ಯಾಕ್ಸ್ ಎಷ್ಟ ಕಟ್ ಆಗ ಬರ್ತಾವ ಎಲ್ಲ ಸ
ನನ್ ಕೈ ಟೋಟಲ್ ಆಗ ಒಂದು ನಾಲ್ಕು ಕೋಟಿ ಬಂದಂದ ನೋಡ ಅಷ್ಟೇ
ಅಂದ್ರರು ಏನು ಒಂದ್ ಕೋಟಿ ತಿಂತಾರ ಅವರು ಒಂದವರೆ ಕೋಟಿ
ಪರ್ಸೆಂಟ್ ಇದು ಅಂದ್ರೆ ಎಷ್ಟತ್ತು ಲೆಕ್ಕ ಮಣಿನು
ಹ್ಮ್ ಹ್ಮ್ ತರ್ಟಿ ಪರ್ಸೆಂಟ್ ಅಂದ್ರೆ ಅಷ್ಟೇ ಆಗ್ತ ಬಿಡುುವ ಒಂದ್ ಐದುವರೆ ಕೋಟಿದಾಗ ಮ
ಈಗ ಒಂದು್ ಕೋಟಿಗೆ ಮೂವತ್ ಲಕ್ಷ ಕಟ್ಟತತಿ ಟ್ಯಾಕ್ಸ್
ಹ್ಮ್
ಇದು್ ಕೋಟಿ ಎಷ್ಟ ಆಗ್ತದ
ಓ ಹೋ ಹಾ ಹಿಂಗನಾ
ಹ್ಮ್ ಅದಕ್ಕಂದ ನಾಲ್ಕು ಕೋಟಿ ಚಿಲ್ದ್ರೆ ಬಂದೈತಿ ಹ ನಾನು ಬಂತ ತಕ್ಷಣ ಎಲ್ಲ ನ ದುಡ್ ಎಲ್ಲರೋಗ ನನ ತೊಂದಿಲ್ಲ ಅಲ್ಲಿ ರೋಡ್ ದಂಡೆ ಆಗ ಭಿಕ್ಷಕರು ಕುಂತಿರ್ತಾರಲ್ಲ
ಹಾ ಹಾ ಹೌದೌದೌದ.
ಕೆರಳಿಂದ್ ಬರಾಗ ಬೆಂಗ್ಳೂರೆಲ್ಲಾ ನೋಡ್ಕೊಬಂದ್ರ ಆಯ್ತು ಮಾ ದೊಡ್ ದೊಡ್ ನಂದು ಚಿಕ್ಕವನಿರುವಾಗಿಂದ ಒಂದ್ ಆಸೆ. ಎತಪ್ಪಾ.
ಹ್ಯ.
ಇವು ಎಲ್ಲಾ ದ ದೊಡ್ಡ ದೊಡ್ ಮಾಲ್ಗಳು ಇರ್ತವಲ್ಲ ಅದ್ರೊಳಗ ಹೋಗಿ ಐಷಾರಾಮಿ ಜೀವ್ನಾ ನಡಸ್ಬೇಕಂತ್. ತೇಳಿ ಹೋಗಿದ್ದೆಹೊ. ಹೋಗಾ ಅಲ್ಲಿ ಪಾಪಾ ಒಂದ ರೋಡ್ ಮೇಲೆ ಒಂದ ಅಜ್ಜಿ ಒಂದ ಅಜ್ಜಾ ನಡ್ಕೊಂಡ್ ಹೋಗ್ತಾ ಇದ್ರಪ್ಪಾ ಒಟ್ಟಿ ಹಸು ಒಟ್ಟಿ. ಟ್ಟಿ ಹಸು ಅಂತೇಳಿ. ಅವ್ರನೋಡಿ ನನಗ ಐಸ್. ಐಷಾರಾಮಿ ಜೀವ್ನಾನೇ ಬೇಡಾ ಅನಿಸ್ಬಿಡ್ತು ಹಂಗಾಗಿ ಸನ್ಯಾಸಿ ಬಟ್ಟೆ ಇರುತ್ತಲ್ಲಾ.
ಹ್ಮ್.
ಆ ಬಟ್ಟೆ ತೊಂದ್ ಆ ಬಟ್ಟೆ ಹಾಕೊಂಡ್ ಟ್ರಿಪ್ಪಿಗೆ ಬಂದ್ಬಿಟ್ಟಿದ್ದೆ ನಾನು.
ಏನ್ ಮಾಡ್ದಪಾ ಬಾಳ ಮೃದು ಮನಸ್ಪಾ ನಿಂದ.
ಅಅ. ಹಂಗೆ ಅವ್ರರಿಬ್ರು ಅಜ್ಜಾಜ್ಜಿ ನಡ್ಕೊಂದೊಗೋದ್ ನೋಡಿ ಅದ್ರೊಳಗ ಯಾಡ್ ಕೋಟಿ ಅವ್ರೀಗೆ ಕೊಟ್ ಬಂದ್ಬಿಟ್ಟನಪಾ ನೀವೆ ಬದುಕಿ ಅಂತಾ.
ನಿನ್ನಂತ ಮನಷ್ಯರ್ ಇದ್. ಜಗತ್ಯಾಗ್ ಸಿಗಲ್ಲೊ ರಮೇಶ ಇನ್ ಇಲ್ಲಾ.
ನಿಮ್ಮಂತರ್ ಆಶೀರ್ವಾದಾ.
ಇಲ್ಲೋ ಇಷ್ಟಿಲ್ಲಾ ಅಷ್ಟ ಇದ ಕೊಡ್ಬೇಕಂದ್ರ ಸುಮ್ನೆ ಐತೆನ್.
ಅದೇ ಎರಡು ಕೋಟಿ ಚೆಕ್ ಕೊಟ್ಟಿದ್ದೀನಿ ನಾನು.
ಹ್ಮ್. ಅವ್ರದ ಅಂದ್ರ ಅವ್ರ್ದ ಲೈಫೇ ಚೇಂಜ್ ಐತ್ ನೋಡ್ ನೀನ್ ಒ. ಎರ್ಸ ಹೆಲ್ಪಿ ಗಿಲ್ಪ್.
ಹಾ ನಾನೇನ್ ಏನಂತಿನ್ ಗೊತ್ತಾ ನಾ ಯಾಡ್ ಕೋಟಿ ರೂಪಾಯಿ ಚೆಕ್ ಕೊಟ್ಟೀನಿ ಅಂತೇಳಿ ಸೊಕ್ಕಿನಿಂದ ಮಾತಾಡತಿಲ್ಲಾ.
ಹ. ನಿನಗ್ ಸೊಕ್ಕ ಅನ್ನದೇ ಇಲ್ಲೋ ಮಾರಾಯ ನೀ ಎಲ್ಲಿ ಸಕ್ಲಿಂದ ಮತ್.
ಹಾ ಈಗ ನಾನ್ ಕೆಲವೊಂದ್ಸಲಾ ಕಾಮಿಡಿಯಾಗ ಮಾತಾಡ್ತಿರ್ತೀನಪ್ಪಾ ನಮ್ಮ ಫ್ರೆಂಡ್ಸ್ ಜೋತ್. ತಿ ಅವ್ರೇಲ್ಲಾ ಏನ್ಕೊಂಬಿಡ್ತಾರ. ಇವ್ನು ಬರೀ ಕಾಮಿಡಿ ಕಾಮಿಡಿ ಮಾತಾಡೇ ನಮ್ಗೆಲ್ಲಾ ಬಕ್ರಾ ಮಾಡ್ತಾನೆ ಹಂಗಿಂಗ ಅಂತಾರ.
ಹ್ಮ್ ಹ್ಮ. ಹೇ ಅವಕ್ ಏನ್ ಗೊತ್ತಿರ್ತೋ ನಮ್ಗೊತ್. ನೀನ್ ಹೆಂಗಿದಿ ಹೆಂಗಿಲ್ಲಾ ಅಂತಾ.
ಏರ್ಡ ಕೋಟಿ ಅವರೀಗ ಕೊಟ್ಟ ಏರ್ಡ ಕೋಟಿ ರೂಪಾಯದಾಗ್ ನನ್ ಜೀವ್ನಾ ಏನಾದ್ರು ಕಟ್ಟಕ ಎಲ್ಲಾ ಕೊಟ್ಟಬಿಟ್ರ ಮತ್ತೆ ಮುಂದೆ ನನ್ಯಾರ್ ನೋಡ್ತಾರ ಅಂತೆಳಿ.
ಹ್ಮ್.
ಇನ್ನ ಅದ್ರಲ್ಲಿ ಒಂದ್ ಹತ್ ಲಕ್ಷಾ ತೊಂದು ಟ್ರಿಪ್ಪಿಗ್ ಬಂದಿದಿನಿ ಮಿಕ್ಕಿರೋದ್ ಅಲ್ಲಿ ಊರಲ್ಲಿ ತಂದೆ ತಾಯಿ ಹೆಸರಲ್ಲಿ ಒಂದ್ ಜಮೀನ್ ತೊಗೊಂದ್. ಮುಂದ್ ಆರಾಮಾಗಿ ಅವ್ರಿಗೆ ಸಾಯ ಗಂಟಾ ಚನ್ನಾಗ್ ನೋಡ್ಕೋಬೇಕ ಅನ್ನುದ ಒಂದ್ ಆಸೆ.
ಹಾ ಅಷ್ಟೇ ಮತ್ತೆ ಏನ್ ಮಾಡತಿಪ್ಪಾ ತಂದೆ ತಾಯಿ ಚೆನ್ನಾಗ್ ನೋಡಿಕಪ್ಪಾ ರಮೇಶ್ ನವಿನ್. ಏನು ಏನ್ ಜೀವ್ನದಾಗ್ ಏನಿಲ್ಲ.
ಅವ್ ನಿಮ್ ರೂಮೆಂಟ್ ರಮೇಶ ಏನ್ ಇನ್ನ ಮರ್ತಿಲ್ಲಾ ಅವ್ನ ಹೆಸರೇ ಬರ್ತೆತಲ್ಲ ಇನ್ನ ಬಾ.
ಏನ್ ಮಾಡ್ತೀ ಮತ್ತೆ. ಅವನೇ ಸ್ವಲ್ಪಾ ಜಾಸ್ತಿ ನಮ್ ರೂಮ್ದಾಗ ಇರ್ತಿದ್ನಲ್ಲಾ ಅದಕೆ ಹಂಗೆ ಬರ್ತದ.
ಹೌದೌದು ಇಲ್ಲಾ ಫಸ್ಟ್ ರಮೇಶಾ ಅಂದೆಲ್ಲಾ ಅದಕ ಯಾರಪ ರಮೇಶ್ ಅತ್ ನಾನನ್ನಾತಿನ.
ಇಲ್ಲಾ ಏನ್ ಮಾಡ್ತ್.
ಹ ಹ ಅಲ್ಲಾ ಮತ್ ನೀನು ನಿನಗು ಒಂದ್ ಲಾಟ್ರಿ. ಟಿಕೆಟ್ ಬೇಕಂದ್ರ ಹೇಳ್ ಕೇರಳಕ್ಬಾ.
ಏ ಬರ್ತೀನೋ ನಾನ್ ಮತ್ತೆ ನನಗೊಂದ್ ಇಸ್ದ ಕೊಡೋ ನಿಂದ್ ಲಕ್ಕಲಿ ನನಗೊಂದ್.
ಏ ಏ ಅಲ್ಲಿ ಇಸ್ದ ಕೊಡಂಗಿಲ್ಲಾ ನೀನ್ ಯಾವ್ದಾದ್ರು ತೋಬೋದ್ ನೀನ್ ಅಲ್ಲಿ ನೀನ್.
ಇಲ್ಲಾ ನಿನ್ ನಿನ್ ನಿನ್ ಕೈಯಾರ ಕೊಡೋಪಾ ನನಗ ಬ್ಯಾರೆ ಏನ್. ಬ್ಯಾಡಾ ನಿನ್ ಕೈಯಾರೇನ ಒಂದ್ ತೆಗದ ಕೊಡ ಅದ ಏನನ ಬರ್ಲಿ.
ಹ್ಮ್.
ಹ್ಮ್
ಬಾ ಬಾ ಓ ಬಾ ನಾ ತೋಲಿಕ್ ಚನ್ ನಾನು ಯಾವ್ದಂದ್ರ ಒಂದ್ ವಾರದ್ದ ತಗೋತೀನಿ ಒಂದ್ ವಾರದು ನೀನು ಒಂದ್ ತಿಂಗಳ ತೊಳತತ್ತ
ಹ್ಮ್
ಅಂದ್ರ ನೀನು ಅ ಒಂದ ತಿಂಗಳಗ ಅಷ್ಟೇ ಓಪನ್ ಆತೈತಿ ನಂಬರ್
ಹ್ಮ ಹ್ಮ್ ಹ್ಮ್
ಆ ನಂಬರ್ ನೀವ್ ತೊಂದಿ ಅಂದ್ರ ಎಷ್ಟು ಹದಿಮೂರು ಕೋಟಿ ರೂಪಾಯಿ ಹದಿಮೂರು ಕೋಟಿ ರೂಪಾಯಿ ಬರ್ತಾವ ಅದಕ್ಕೆ
ಹದಿಮೂರು ಕೋಟಿ
ಹಾ ಅದ್ರ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ನನ್ ಕೈಗ ಒಂದು ಎಂಟು ಕೋಟಿ ಎಂಟನೂರು ಕೋಟಿ ಬರ್ಬೋದು
ಆಗ ನಮ್ಗ ಅಷ್ಟೇ ಏನ್ಂತ ಅಷ್ಟ ಒಂದು ಏನ್ ಮಾಡ್ಬೇಕಪ್ಪಾ ಅಷ್ಟಷ್ಟ ಏ
ಏ್ ಏನ್ ಮಾತಾಡ್ತೋ ನನ ಕಿ ಈಗಿನ ಸಿಚುವೇೇಶನ್ದಾಗ ಎಷ್ಟ ರೊಕ್ಕ ಹಿದ್ರರು ವೇಸ್ೇ
ಏ ಹಂಗೆ ಅನ್ಂತವು ನೋಡಿದಲ್ಲಿ ಈಗ ಬಡವರುರು ಹೆಂಗಿರ್ತಾರ ಅವ್ರಕಿಂತ ನಾವ್ ಕಡಿ ಅನ್ ಹೇಳ ನಮ್ಗ ಒಬ್ಬ ದೇವರು ಒಂದ್ ಮೂರ್ ಇ ಊಟ ಕೊಟ್ಟನಪ್ಪಾ ಅಷ್ಟೇ ಸಾಕಷ್ಟು ತಗೊಂಡು ಏನ್ ಮಾಡ್ತೇಳ ಈಗ
ನನಗೂ ಅದ ಅನಿಸ್ತು ಬಾಬಾ ಮುದುಕ ಮು್ಕಿ ನೋಡಿ ಒಟ್ಟಾಗ ಬೆಂಕಿ ಕೆಲ್ಸ ತನಗೆ ಬತ್ತ
ಹ್ಮ್
ಅವ್ರ ನೋಡಿ ಇವಾಗ ಒಂದು ಇದು ಟೀ ಪಾಯಿಂಟ್ ಹಾಕಂತದ್ರಲ್ಲಿ ಬೆಂಗ್ಳೂರಾಗ
ಹ್ಮ್
ಟ ಈಗ ನಾನು ಫೋಟೋ ಹಾಕ್ಬಿಟ್ರೆ ನನ್ಗೆ ಎಷ್ಟು ಖುಷಿ ಆಗ್ಬಾರ್ದು
ಬಾಾ
ಕಲ ಯುಗದ ಕಾರಣ ಅಂತ ಹೇಳ್ಬಿಟ್ಟು ನನ್ ಫೋಟೋ ಮೇಲೆಲ್ಲಾ ಡೈಲಾಗ್ ಬರ್ಸ್ಯಾರ
ಹ್ಮ್ ಇಲ್ಲಿ ಇ ಕಾರಣ ನೀ
ಅದೆ ನಾನ್ ನಾನೇ ಹೊೋಗಳ್ಕಂದ್ರೆ್ ಸರಿ ಇರ್ಲ್ಲ ಅಂತ ಹೇಳ ಸುಮ್ನೆ ಇರ್ತನಿ ಇಲ್ಲಾ ನಾನು ಅದ ಯಾರೋ ಬಿಗ್ ಬಾಸ್ ಅಲ್ಲಿ ನಿ್ದಲ್ಲ ಯಾರಪ್ಪ ಅವನು ಸತೀಶ್ ಡಾಗ ಸತೀಶ್
ಹಾ ಹ ಹೋಗ
ನಂಥರ ನಾ ಮಾತಾಡ್ನ ಅ್ರೆ ನಾಳಿಗೆ ಎಲ್ಲಾ ಟಿ ಚಾನಲ್ ಗಳು ನ ಮನ ಮುಂದ ಬಂದ್ ಕುೂತ್ಕೊಂಡ್ ಬಿಿಡ್ತಾವ
ಹ ನಮ್ ಗಳಲ್ಲಲ್ಲು ಏನ ಅದಾಗಿದ್ದೆ
ಏ್ ನಾನ್ ಹಂಂಗಗೆಬ ಇವಾಗ ಬಲಗೈಯಿಂದ ಕೆಲ್ಸ ಮಾಡಿದ್ದ್ ಎರಡುಗ ಗೊತ್ತಿರಲ್ಲ ನಿಮಗೆಲ್ಲಿ ಹೇಳ ಹೇಳಳ್ಾನು
ಹ ನಿಮ ಮನ್ಷ್ಯನ ಹಂಗಿದಪಾ ಏನ ಯಾರ್ ಜೊತೆನ ಅಂದ್ರ ಇಂತ ಎಲ್ಲ ಶೇರ್ ಮಾಡಕಲ್ಲ ಅಂದ್ರ ಅದಕ್ಕೆ ಅಷ್ಟ್ ಎತ್ತರಗ್ ಬೆಳದಿಪಾ ನೀನ್ ಹನ
ನಿನ್ನ ಮುಂದಂತ ಹೇಳಿ ಇತ್ತ ಶೇರ್ ಮಾಡತೇನಿ ನಾನು ಯಾಕಂದ್ರ ನೀ ನಮ್ಮ ಹೊತ್ತ ಹೇಳಾತೀನಿ ನೀನು ಯಾರ್ ಮುಂದೆೇಳ್ಬಾ ಯಾಕಂದ್ರ ನೀ ಮತ್ತಬ್ರ ಮುಂದೆ ಹೇಳೋುದು ಇಲ್ಲ ನೀನು ಮತ್ತೊಬ್ಬರು ಮುಂದೆ ಹೇಳೋುದು ಅವರು ಮತ್ತೊಬ್ರು ಮುಂದ್ ಹೇಳ ಇದೆಲ್ಲ ಪಬ್ಲಿ ಪಬ್ಲಿಷನ್ ಆಗದು ಮತ್ ನಾಳೆಯಿಂದ ಎಲ್ಲಾ ಪಕ್ಷದರು ಬಂದು ಏ ನಿಮ್ಮ ನಮ್ಮ್ ಪಕ್ಷಕ್ಕೆ ಅಭ್ಯರ್ಥಿ ನಿಂದರ್ಬೇಕಕ್್ರೀ ನಿಮ್ ಹತ್ರ ಒಳ್ಳೆ ಗುಣ ಅದ ಹಂಗಿಂಗ ಸುಮನೆ ಎಲ್ಲಾ ತಲವೇನ ನನಗ್ ರಿಸ್ಕ್ ಬೇಡಂತ
ಏನು ಇಲ್ಲ ತಗೋಳಪ್ಪ ಹಂಗೇನ್ ಹೇಳೋದಿಲ್ಲ ತಗೋ
ಆ ನಂದಿನ ಮುಖ್ಯಮಂತ್ರಿ ಏನ್ ಮಾಡಬೇಕು ಇದೇ ವಿಷಯದಿಂದ ಎರಡ್ ಕೋಟ ರೂಪಾಯಿ ಯಾರು ಕೊಡ್ತಾರೋ ಕೋಟಿ ರೂಪಾಯಿ ಯಾರ್ ಕೊಡ್ತಾರೋ ಇಂಗ್ಕಾಲದಾಗ ಎರಡು ರೂಪಾಯಿ ಕೊಡಲ್ಲ
ಹ ಯಾರು ಕೊಡ್ತಾರ ಈಗಿನ ಜನ್ರೇಷನ್ದಾಗ ಒಂದ್ ಹತ್ತು ರೂಪಾಯಿ ಕೊಡಪಾ ಬಿಕ್ಸ ಬ ನಾವ್ ಕೊಡ್ತವನ್ ಹೇಳ ನ ನಂಬಲ್ಲಿ ಇದ ಇದರು ಮತ್ತೆ ಅಂತರ ನೀನ್ ಆಡು ಕೋಟಿ ಕೊಟ್ಟ ಬಟ್ಟೆ ಅಂದ್ರ ನನ್ಗ ಹೆಂಗ ಆಕತದಂದ್ರ ನಿನ್ ಹ ಏನಂತಾರ ಅದ ಹ್ಮ್ ವರ್ಷ ಪೂರ್ತಿ ನಿನ್ ಕಾಲ್ ಭಾಗ ಕೊಡಬೇಕಂತ ನೋಡು
ಅಯ್ಯ ಮುದುಕ ಮುದುಕಿ ಬದುಕದೇ ಇನ್ನೊಂದ್ ಎರಡ್ ಮೂರ್ ವರ್ಷ ಆಗುತ್ತ ಅಂತ ಅನುಷ್ಕಾ ಅದಕ್ಕೆ ನಾನೇನ್ ಮಾಡಿದೀನಿ ಅವರಿಗೆ ಯಾರೆ ಮಕ್ಕಳು ಇಲ್ಲಂತ
ಹ್ಮ್
ಹ ಅಂದ್ರ ಅವ್ರಗ ನ ದತ್ತಕ್ ತಗ್ಬಿಟ್ಟನ್ ಮೊನ್ನೆ ರರಿಜಿಸ್ಟ್ರ ಆಫೀಸ್ದಾಗ
ಹ್ಮ್
ಒಂದು ಎರಡು ಕೋಟಿ ರೂಪಾಯಿ ದಾಗ ಅವರೊಂದು ಐದು ಲಕ್ಷ ವೇಸ್ಟ್ ಇನ್ವೆಸ್ಟ್ ಮಾಡಿ ಟೀ ಅಂಗಡಿ ತೆಗೆದಾದರೆ ಹೇಳ್ತೀನಿ ಚಿಲ್ಡ್ರನ್ಸ್ ಮಾಡ್ಬಿಟ್ಟೆನವರ ಹೆಸರಿಗೆ
ಹ್ಮ್
ಅವ್ರ ನನ್ ತಂದೆ ತಾಯಿ ಸ್ಥಾನದಾಗತಾರ ಮುಂದ ಅಕಸ್ಮಾತ್ ಅವರು ಏನ್ರರು ಇಬ್ರು ಡೆತ್ ಆದದ್ರ ನಾ ಕೊಟ್ಟಿದ್ದ ಎರಡು ಕೋಟಿ ನನಗೆ ಎಷ್ಟು ಬರುತ್ತೇಳ ರಿಟರ್ನ್
ಎಷ್ಟು ಬರುತ್ತೆ
ಎಂಟು ಕೋಟಿ ರೂಪಾಯಿ ರಿಟರ್ನ್ ಬರ್ತೈತಿ
ಪಾಪ ಏನ್ ತೇಲಿ ಅವನಂದ
ಹಾ ಮತ್ತ ಅದಕ್ಕ ಇವ ಇವಾಗ ಹೆಂಗ ಎರಡ್ ರೂಪಾಯಿ ಕೊಡ ನ ಮುಂದ ನೋಡ್ತ ನಾ ಹೆಂಗೆ ಆಡ್ಕೊಂಡ್ಕಡ್ಲಿ ಏನೋ ನಗಲ್ಲಿ ಇವಾಗ ಒಬ್ ನಾನ ಒಬ್ಬ ನೂ ರಪಾಯಿ ಖರ್ಚು ಮಾಡ್ತೀಿ ಅವ್ರಂದ ಒಂದ ಎಡ್ನೂರುೂಪಾಯಿ ಕೆಸಗ್ಬೇಕಂದ್ರೆ ನೂ ರೂಪಾಯ ಖರ್ಚು ಮಾಡತೀನ ಇಲ್ಲ ಸುಮ್ನೆ ಎಡಕ್ ಮಾಡ್ಲಿ ಹೇಳ್
ಹಂಗ ಹಂಗ್ಯ ಹಂಗ ತಲಿ ತಲಿ ಓಡ್ಸಿದ ತಲಿ ಓಡ್ಸಿದ ತ
ಹ ಅವು ಎಷ್ಟು ಒಂದು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯೂ ಅವ್ರ ಹೆಸಲ್ಲೇ ಲೈಫ್ ಇನ್ಶೂರೆನ್ಸ್ ಮಾಡ್ಬಿಟ್ಟೀನಿ ಇಬ್ಬರ ಹೆಸರಲ್ಲಿ
ತೊಂಬತ್ತೆರಡು ಲಕ್ಷ
ಒಂದು ಕೋಟಿ ತೊಂಬತ್ತದ್ ಲಕ್ಷ ಇನ್ವೆಸ್ಟ್ ಮಾಡಿ ಅವ್ರ ಹೆಸ್ರಲ್ಲ ಲೈಫ್ ಇನ್ಸೂರೆನ್ಸ್ ಮಾಡಿ ಅವ್ರು ಏನಾದ್ರು ಡೆತ್ ಆದ್ರೂ ತನಕೂ ಇಬ್ಬರು ನಲ್ವತ್ ಎಂಟ ಕೋಿ ರೂಪಾಯಿ ಇಮಿಡಿಯೇಟ್ ಅೇ ನಾನು ಅಕಂಟ ಈ ಅದು ನಾಮಿನಿ ನಾನೇ ಇದ್ದೀನಿ
ಹ್ಮ್ ಹ್ಮ್ ಹ್ಮ್ ಹ್ಮ
ಹೆಂಗೈತೆ ನೀನು ಇದೇ ತರ ಮಾಡ್ಬೇಕಪ್ಪಾ
ನಮ್ಗ್ ಗೊತ್ತಿಲ್ಲ ಇಂಥದಲ್ಲ ಐಡೇ ನಿಮ ಮಾಸ್ಟರ್ ಮೈಂಡ್ ಆಗ್ತ ಎಲ್ಲಾ ನಮ್ಗೆ ಎಲ್ಲಿ
ಏ್ ನಾನು ನಿಮ್ ತರ ಸಾಮಾನ್ಯ ಮನುಷ್ಯಪ್ಪಾ ಏನೋ ಅಲ್ಪ ಸ್ವಲ್ಪ ದೇವ್ರ ಏನೋ ಬುದ್ಧಿ ಕೊಟ್ಟಾನೆ
ನಿ ಫೋನ್ ಮಾಡತ್ತ ನಾಳೆಗೆ ಅದೆಲ್ಲಾ ಹೋಗ ಮತ್ತತ್ ಲಾಟ್ರಿ ಟಿಕೆಟ್ ತಗಕ
ಸರಿ ಸರಿ ಸರಿ
ಹ್ಮ್